ಹಾ ಏನ್ ರಿ ಚೆನ್ನಾಗಿದ್ದೀರಾ.
ಹಾ ಚೆನ್ನಾಗ ನೀವು.
ನಾವು ಚೆನ್ನಾಗಿದೆೇ ನೋ್ರಿ. ಏನೆಲ್ ನೋಡ್ರಿ ಕುಂತಿದ್ದೀವಿ ನೀನು. ಊಟ ಅನ್ನ ಸಾರು ಚಪಾತಿ ಕುಡಿತ ನಿಮಗೆ.
ನಮ್ಗೆ ಎಷ್ಟು ಸೇಮ್ ಕೊಟ್ಟಿದ್ದಾರೆ ಮೆಗ್ರಸ್ ಕೊಟ್ಟಿದಿದ್ದಾರೆಮಗೆ..
ಹೌದಾ.
ಹ್ಮ್ ಚೆನ್ನಾಗಿತ್ತ ಎಲ್ಲ ಚೆನ್ನಾಗತ್ ನಿಮ್ಗೆ.
ನಮ್ಗ ಚೆನ್ನಾಗಿತ್ತು.
ಹ್ಮ್ ಈ ಮಧ್ಯಾಹ್ನ ಏನ್ ಕೊಟ್ಟಿದ್ರರು ಊಟ.
ಮಧ್ಯಾಹ್ನ ರೊಟ್ಟಿ ಪಲ್ಯ ಅನ್ನ ಸಾರು.
ಹಾ ಮತ್ತೆ ಮಜ್ಜಿಗೆ. ಹ್ಮ್ ಮತ್ತ ನು ಕೊಟ್ಟಿದ್ದರಿ.
ಮತ್ತೆ ನಲ್ಲ ನಿಮ್ದ ಯಾವರು. ಹೌದಾ.
ಮತ್ತೆ ಇಲ್ಲಿ ಅಪ್ಪ ಆರಾಮ ಇದ್ರ ಅಲ್ವಾ.
ಹ್ಮ್ ಆರಾಮಧವಿ.
ಹ ಇದೇ ನಿಮ್ಮ ಅಣ್ಣ ತಮ್ಮ್ರಲ್ಲಾ ಏನ್ ಹೆಂಗಗೆ ಆರಾಮ್ಿದಾರ.
ಹ್ಮ್ ಆರಾಮಿಲ್ಲ.
ಹ್ಮ ಇದೆ ರೀ ನಿಮ್ಮ ಹೊಲದಲ್ಲಿ ಏನು ಬಿಳಿ ಹಾಕಿರಿ.
ಬಾವು ಅವು ನಾವು ಅವು ಎಲ್ಲ. ತಿಸಿದಗಳನ್ನು ಹಾಕ ಮತ್ತನಲ್ಲ ರಿ.
ಮಾತಾಡಿರಿ......... ಮತ್ತೆ ನಿಮ್ಮ ಹೊಲದಲ್ಲಿ ಯಾವ್ಯಾವ ಇದೇವೆ ಗಿಡಗಳು.
ಹೊಲದಲ್ಲಿ ನ ಅವು ಇವು ಎಲ್ಲ. ಹಿದ್ರೀ ಬೇನನ ಗಿಡ ಬಾರಣ್ಣಿನ ಗಿಡ ಅವಿ ಎಲ್ಲದವ್ರೀ.
ಹಾ
ಯಾವೇ ಗಿಡಗಳು ಅದಾವ್ರೀ ನಮ ಇದರಲ್ಲಿ.
ನಮ್ಮ ಹೊಲದಲ್ಲಿ ಡಾಲ್ಂಬರ ಗಿಡ ಪಪ್ಪಾಯಣ ಗಿಡ ಪೈನಾಪ್ಪಲ್ ಗಿಡ. ಮಶೇಪಣಿ ಗಿಡ ಬಾಳಣ ಗಿಡ ಮತ್ತೆ.... ಡೋನಮೆಣಸಿಕಾಯಿ ಗಿಡ ಹಣ್ಣಿನ ಗಿಡ ಉಳಂದ್ರೆ ಹೋಗ್ಬರ್ತೆ ಈ ತರಕಾರಿ ಅಂದ್ರೆ. ಟಮೇಟನ್ನು ಮೆಣಸಕಾಯಿ ಬದೇನಕಾಯಿ. ಬೆಂಡೆಕಾಯಿ ಅಂಬಡುಉಲಕಾಯಿ. ಗಗೆದಲಕಾಯಿ. ಕದ್ಲುಕಾಯಿ ಅದು ಇ ನಿಂಬಲ್ಲಿ ಹೊಲದಲ್ಲಿ ಯಾವದುವು.
ನಮ್ಮ ಎಲ್ಲ ಟಮೋಟು ನಾವು ಟಮಾಟಿ ಒಳಗಡ್ಡೆ ಬದ್ನಕಾಯಿ. ಮತ್ತೆ ಚಾವಳಕಾಯಿ ಬೆಂಡೆಕಾಯಿ ಅವ ಸತಿಕಾಯಿ ಐತ್ರಿ. ಎಲ್ಲ ತರಕಾರಿಗಳನ್ನು ಬೆಳೆದ ನಾವು ವಾರ. ಅ ಮಾರ್ತೀರಿ ನಮ್ಮ ಊರನ ಹೆಂತಲ್ಲಿ ಬಟ. ಅಲ್ಲಿ ಬಂದರು ಜನ ಸಾಮನ್ಯ ಬಂದ ತೊಗೊಂಡು ಹೋಕತರಿ. ಹೌದಾ ಹ್ಮ್ ರಿ ನಿಮ್ಮ ಾಳ ನಮ್ಮ
ಹಗಲಿ ಇರುದು.
ರೇ ಗೊಡ್ಡ ರೋಗ ಹಿಟಕಗ್ ಬಂದಿದ್ದೇರಿ.
ಹೌದಾ ಅದು ನಿರ್ವಹಣೆ ಯಾವ್ದ ಗೊತ್ತಿದೆಯಾ.
ಇಲ್ಲರಿ ನಿಮಗ ರಿ
ಅದು ಏನಂದ್ರೆ ಪಫಸ್ಟ್ಗೆ ನಾವು ಕಂಡ ಕಂಡ ಕೂಡಲೆ ಅದ ಕಿತ್ತಿ ವ್ಯವಸೆಯಬೇಕು ಈಗ ಸುಟ್ಟ. ಊಟ ಹಾಕ್ಬೇಕುಲ್ಲ ಅಂದ್ರೆ ಮಣ್ಣನಲ್ಲಿ ಊತ ಹೋತಹಾಕಬೇಕಾಗುತ್ತೆ. ಅದ ಇಲ್ಲಾಂದ್ರೆ ಅದು ಮತ್ತೆ ಸ್ಪ್ರೆಡ್ ಆಗಿ ಎಲ್ಲಾ ಗಿಡಗಳಿಗೆ ಬರುತ್ತಾರ ಸಾಮರ್ಥ್ಯ ಬಂದಿರುತ್ತೆ ನಿಮ್ಮ ಸುತ್ತಮುತ್ತ ಗಿಡಗಳು. ತೆವ ಸುತ್ತಮುತ್ತ ಹೊಲಗಿಡದಲಿ ಎಲ್ಲಾ ಕಾಣುತ್ತೆ.
ಅಲ್ಲೆರಿ ನಿಮ್ಮ ಇದ ನಿಮ್ಮ ಇದ ನಿಮ್ಗೆ ಗೊಡ್ಡ ರೋಗ ನೆಟ ರೋಗ ಅದ್ರ ಬಗ್ಗೆ ಗೊತ್ತಿದೆ ಏನರೀ. ಹ ಹ್ಮ ಎಲ್ಲಿ ಎಲ್ಲಿ ಕಲ್ತಿದ್ರಿ ಅದ ಗೂಡ್ಡರೋಗ ನೆಟ್ಟೆರೋಗ.
ಡಿಪ್ಲೋಮದಲ್ಲಿ.
ಹೌದಲ ಏನರೀ ಸಾಮಾನ್ಯವಾಗಿ ಯಾವ ಗಿಡಕ್ ಬರ್ತರಿರಿ ಗೊಡ್ಡ ರೋಗ ನೆಟ ರೋಗ.
ಮತ್ತ ಮೆಣಸಿಕಾಯ ಕೂಡ ಬರುತ್ತೆ.
ಹೌದ ಹ.
ಹಾ ರಿ.
ಹೌದು ಮತ್ತ ಇದು ಉಳಾಗಡಿಗೆ ಯಾವ್ದ ರೋಗ ಬರ್ತೆ. ಹ. ಹಲೋ............ ಹಲೋ. ಹಲೋ ಹಲೋ
ಕೇಳಸ್ತಾ ಇದ್ದೀಯಾ. ಬ್ಲ್ಯಾಕ್ ಕಲರ್ ಫಂಗ ಇತಾರ ಬರುತ್ತೆ ಅಲ್ವಾ.
ಹ್ಮ್ ಸಂಜಯ್ ಅಲ್ಲಾ ಹ ಗೋತ್ತು ನಂಗೆ
ಇ ನಿಪೇಕ್ಷನ ಏನ್ ಅಂತಾರಲ್ವ ಅದ
ಹಾ ಅದು
ಹ್ಮ್
ಸಂಜಯ್ ಅಂದ್ರೆ ಗೊತ್ತು. ಸಂಜಯ್ ಅಂದ್ರೆ ಗೊತ್ತು ಆದ್ರೆ ಅದುಷ್ಟ ಸುಮಾರಿನಲ್ಲಿ ಇದೆ ಈಗ ಉಂಟಾಗುತ್ತೆ.
ಗೊತ್ತಿಲ್ವಾ ನಿಮ್ಗೆ ನಿಮಗ್ ಗೊತ್ತಾ.
ನಮಗ್ ಗೊತ್ತಿದೆ ಅಲ್ಲೋ ಆದ್ರೆ ಅದು ಈಗ ಉಂಟಾಗುತ್ತಿದೆ ಏನಪ್ಪ.
ಹ್ಮ್
ಅದೇ ನಿಮಗೆ ಏನೋ ಪಂಜಾಯತಗೈತೆ ಅಂತಲ್ಲಿ ನಿಮಗೆ. ಆಕಡೆ ನೋಡ ಮಳ ಮ ಗಂಚಲಿ ಹ್ಮ್ ಅಂತೈದೀ ತಿಳ್ಯಾದ ಕುಂತ್ ಮಾತಾಡು.
ಹಾ ರೀ ಹೇಳಿರಿ
ಆಯ್ತ ತಗರೀ ಸಲ್ ಕುಂದಿರೀ
ನಿಮ್ ಫ್ರೆಂಡ್ ಎಲ್ಲಾ ಏನೋ ಮಾತಾಡ್ತಿರ ಅಲ್ವಾ ಅಂತ ಎಲ್ಲಾ ತಲೆ ಕಡಸ್ಕೊ ಬೇಡ್ರೀ. ಹ್ಮ್ ಯಾಕಂದ್ರೆ ಅಂತರು ಇರ್ತಾರೆ ನಾಲ್ಕ ಜನ
ಹುನ್
ನಿಮ್ಗೆಷ್ಟು ನಮಗೆ ಹತ್ತರ ನಾವ್ ಹೇಳಲ್ಲ ಹಂಗ ಇಟ್ಟಿವ ಅವಾಗ.
ಹ
ಏನ್
ಸರಿ
ನೀವುಲ್ಲಿ ತಳಬೇಕ ಇದೆ.
ಹನ್ರಿ ಹೇಳ್ರಿ
ಹ್ಮ್ ಅದೇ ರೀ ಮತ್ತೆ ನಿಮ್ಮ ಹೊಲದಲ್ಲಿ ಮತ್ತೆ ಹೋಗಲ್ಲ ನೀವು ಊರಿಗೆ ಹೋಗಲ್ವಾ.
ಊರಿಗೆ ಹೋಗಬೇಕ್ರೀ ಬಸ್ ಪಾಸ್ ಬಂದೈತರಿ ಹೊಸ ಬಸ್ ಸ್ ಓಪನಿಂಗ್ ಮಾಡಕ್ ಹೋಗಬೇಕ್ ರೀ ಹ್ಮ್ ರೀ.
ಎಲ್ಲಿದೆ ಬಸ್ ಪಾಸ್.
ಬಸ್ ಇದೇ ಬಂದಿದೆ ರೀ ಡಿಪೋ ದಲ್ಲಿ ಹೋಗಿ ಇಸ್ಕೋಬರಬೇಕ್ರೀ. ನಾವು ಶಾಪೂರ್
ಶಾಪೂರ್
ಹ್ಮ್ ರೀ ನಿಮಗೆ ಶಾಪರ್ ಗುಡ್ಡ ಗೊತ್ತಾರೀ.
ಹ್ಮ್ ಶಾಪೂರ್ ಗುಡ್ಡ ಹರ್ಷ ಅದೇ ಶಾಪೂರ್ ಗುಡಲ್ಲ ಯಾವ ಗುಡ್ಡ ರೀ.
ನಿಮಗೆ ಶಾಪೂರ್ ಗುಡ್ಡ ಗೊತ್ತಾ.
ಗೊತ್ತ ಹರ್ಷ ನೋಡ್ರೀ
ಹೇಳ್ರಿ ಹರ್ಷ ಮತ್ತೆ ಯಾರು ಮತ್ತೆ ಯಾರು ಇಲ್ಲ ಇ ಆ ಶಾಪೂರ್ ಗುಡ್ಡ ಅಲ್ಲಿ. ಗೊತ್ತು ಗೊತ್ತು ಶಾಪರ್ ಗೂಡ್ದಾಗ ಹರ್ಷ ಹಿಂದ.
ಅ ನೀವೆಲ್ಲ ಮೊನ್ನಿ ಜ್ವಾಲಿ ಅಂಗಡಿ ಜ್ವಾಲಿ ಫ್ಯಾಷನ್ ಹೋಗನಾ ಚೆನ್ನಾಗಿರೋ ಬಟ್ಟಿ ಎಲ್ಲ ತಗ್ಂಬಂದಿರ್ ಅಲ್ರಿ ವಟ್ಂಡ್ ವೈಟ್ ಅನ್ರಿ ನಿಮ್ದ ಈಗ
ಇಲ್ಲ ಇಲ್ಲ ಅದೇ ನಮ್ಮ್ ಮನಾಗ ಕೊಡ್ಸಿರುವಂತ ಬಟ್ಟಿಗಳಲ್ಲಿ.
ಯಾಪ್ಪೋ ನೀವ್ ಒಬ್ಬತ ಮಗ ಅದಕ್ಕೆ ಕೊಡಡ್ಸಿದಾರ ಅಲ್ರಿ ನಿಮ್ ಮನೆಲಿ ಎಲ್ಲ.
ಆ ನಂಗೆ ಪ್ರೀತಿಯಿಂದ ಕೊಟ್ಟಿರುವಂತ ನಮ್ಮ ಅಪ್ಪ ಅವರು ಪ್ರೀತಿಯಿಂದ ಕೊಟ್ಟಿದಿದ್ದಾರೆ ನಮಗೆ ಬಟ್ಟೆ ಉಡುಗರೆ ಹಾಗಿ ಹುಟ್ಟುಹಬ್ಬಕ್ಕೆ.
ಹೌದನ್ರಿ ಬಾರೀ ಬಿಡ್ರಿ ನಿಮ್ಮ ಮನೆ ಮತ್ತೆ ಚೆನ್ನಾಗಿ ನೋಡ್ಕಂತ ನಿಮ್ನ್ನ ಆದ್ರೆ.
ಹ್ಮ
ಬಾರಿ ಬಿಡ್ರಿ ನಿಮ್ಮಂತ ಮಗನಾಗಿ ಹುಟ್ಟಿದ್ದ ಅವ್ರಿಗೆ. ದೊಡ್ಡ ಭಾಗ್ಯ ಅಂತ ನಾವು ಹೇಳ್ತಿದ್ದೀವಿ ನೋಡ್ರಿ.
ಯಾಕಂದ್ರೆ ಅವ್ರಂತ ತಂದೆ ತಾಯಿ ಸಿಕ್ಕಿದು ನಮಗೆ ಭಾಗ್ಯ ಅನ್ನಿಸ್ತು
ಹುನ್ರಿ ಕರಿ ಬಿಡ್ರಿ ಎಲ್ಲಾ ತಂದೆ ತಾಯಿಗಳೇ ಅವ್ರ ಮಕ್ಕಳ ಹೆಗ್ ಹೆಗ್ಗಣ. ಅವರು ಮಕ್ಕಳು ಯಜ್ಞ ಇಟ್ಟಿದ್ದಾರೆ ಅವರು ಯಜ್ಞ ಅವ್ರ ಮಕ್ಕಳೇ ಅವ್ರರಿಗೆ ಒಂದು ಅದ್ಭುತ ಉಡುಗೊರೆ ಅಂತ ಹೇಳ್ಬೋದ್ರೀ ನಾವು.
ಹೆಗ್ನ ಒಂದು ಹೆಗ್ನ
ಬಿಡ್ರಿ
ಹ್ಮ್
ಹೆತ್ತವರಿಗೆ ಹೆಗ್ಣ ಮುದ್ದು ಅಂತಾರಲ್ರರಿ ಆತರ ನೀವುರೀ
ಹೌದ ಹೌದೌದು ಆತ್ತ ನಾವ್ ಹೆಗ್ಣ ಅಂದ್ಬಿಟ್ರಿ ನಮ್ಮಂತರಿಗೆ
ಇಲ್ರರಿ ಹೆಗಣ ಅಂದ್ರ ಆಗಲ್ರರಿ ಆಗ್ ತಿಳ್ಕೊಬಿಡ್ರಿ ನೀವು.
ಹ್ಮ್ ಹ್ಮ್
ಹೆತ್ತವಿಗೆ ಹೆಗ್ಗಣ ಮುಗ್ದು ಅಂದ್ರೆ ನೀ ನೀವು ನಾಳೆ ಯಾವ ಹೆಗ್ಣದ ಅಂತವ್ ಮಗನ್ ಹೆತಿದ್ರ ಅಂದ್ರೆ ನಿಮಗ್ಗೆ ಅದ ಮುದ್ದರಿ ಹಂಗ ಆತರ ರೀ ಅದ ಹೇಳಿದ್ದೆ.
ಆಯ್ತ ನೀವ ಒಟ ಹೆಗ್ಣ ಅಂದಿರಿ ನಮ್ಗೆ.
ಏನ್ರಿ.
ಹೆಗಣ ಅನ್ಬಿಟ್ರಿ ನಮಗೆ.
ಹಂಗ ಇಲ್ರಿ ನಿಮಗ ಅಂದಲ್ರಿ ನಾಳೆ ನಿಮ್ಮ ಮಕ್ಳಿಗೆ ಹೆಗಣ ಹಾಗಿ ಹುಟ್ಟಿದ್ ಅವ್ರಗ್ ಕೇಳಿದಿವಿರಿ.
ನಮ್ಮ ಮಕ್ಳಿಗೆ ಬರ್ರ ಫ್ರಿಸ್ಟ್ ನಮಗೆ ಹೆಗಣ ಅಂದ ನಮ್ಮ ಮಕ್ಳಿಗೆ ಹುಟ್ಟಿರಿ ನೀವು ಒಲೆ.
ಇಲ್ರರಿ ನಾವ ಅವ್ರ ಹೇಳೇನ್ರಿ.
ಹ್ಮ್ ಮತ್ತೆ ನೀವ್ ಹಂಗ ಮಾಡಿದ್ರಿ ಹಂಗರಿ
ಏನ ಮಾಡವ್ರಿ.
ಹೆಗ್ಣ ಹೆಗ್ಣ ಅಂತೀರಲ್ವಾ.
ಏನ್ರಿ
ಹೆಗ್ಗಣ ಅದೇ ಹೆಂಗೆ ಹ್ಮ್ ಹ್ಮ್ ಇಲ್ಲ ನಿಮ್ಮ ವಸತಿ ನಿಲಯ ಮುಂದೆ ಗಿಡಗಳು ಯಾವ ಇದಾವ ಸ್ವಲ್ಪ ಬಿಡಿಸಿ ಹೆಳತೀರಾ
ಏ ಗಿಡಗಳೆಲ್ಲಾ ತುಂಬಾ ಚೆನ್ನಾಗಿದಾವ್ರೀ ಹಲದ ಮರ ಬೇವಿನ ಮರ. ಹೊಂಗೆ ಮರ ಎಲ್ಲಾ ಕ್ರಿಸ್ಮಸ್ ಟ್ರೀ ಎಲ್ಲ ಶೋಕಿ ಗಿಡ. ಇನ್ನ ಬಾಳ ಅದಾವ್ರೀ ಒಂದ ಎರಡ್ ಎಕರೆ. ಹಲ್ವಾರಿ ಗಿಡ ಆದದವು ಅ ಎಲ್ಲ ಗ್ರೀಷ್ಮ ಗಿಡ ಯಾರ ಕಾಯ. ಎಲ್ಲ ಮುಂತಾದವು ಅವು ಇವು ಅದಾವ್ರಿ.
ಹಾ
ಆಕಾಗಿನ್ ನಾವು ಇದು ಮಾಡಲ್ಲ ಬೈ ನಾಳೆ ಆರಾಧ್ಯ ರೆಸ್ಟೋಡೆಂಟ್ ಹೋಗೋನು ಬರ್ತೀರೇನ್ರಿ.
ಬರ್ತೀವಿ ಬರ್ತೀವಿ ಈಗ ನಮ್ಮದ ರೊಕ್ಕ ಈಗ ಸದ್ಯಕ್ಕೆ ಹೊಂದಿಕ ಆದ್ರೆ ಬರ್ತೀವಿ ನಾಳೆ.
ಮನ್ನೆ ಮ ನನ್ನೆ ಒಯ್ಯವರಿ ಮೂವರು ಹೋಗಿ ಐನೂರು ರೂಪಾಯಿ ಆಗಿದೆ ನಾನೇ ಹಾಕೆ ಎಲ್ಲ.
ಯಾರ್ಯಾರು ಹೋಗಿದ್ದ್ರಿ?
ನಮ್ಮ್ ಫ್ರೆಂಡ್ಸ್ ಸೋದರರೆಲ್ಲ ಬಂದಿ
ಯಾರ ಯಾರಾರ ಯಾರಾವ್ರ
ನಾನ್ ನಮ್ಮ್ ಫ್ರೆಂಡ್ಸ್ ಇಂದ ಬಂದಿದ ನನ್ನ ಸೋದರ ಸ್ನೇಹಿತರು. ಅವ್ರು ಬಂದಿದ್ರು ಮತ್ತೆ ಇಲ್ಲಿ ಇಲ್ಲಿದ್ದವರು ಈ ಲಿಂಗರಾಜಾರಿ ಮತ್ ಸಂತೋಷ್ ಅಂಬೊರ್ ಬಂದ್ದಿದ್ರು.
ಹೌದಲ್ರಿ ಅಲ್ರಿ ನಿಮ್ ನಿಮ್ಮ ಇಲ್ಲಿ ನಿಮ ಕಾಲ ಈ ಕಾಲೇಜ್ ನಲ್ಲಿ ನಿಮ ಬೆಸ್ಟ್ ಫ್ರೆಂಡ್ ಯಾರೀ? ಅಂದ್ರ ನಿಮ್ಮ ಒಳ್ಳೆ ಸ್ನೇಹಿತ ಯಾರೀ? ಕಾಲೇಜನಲ್ಲಿ.
ಮಲ್ಲಿಕಾರ್ಜುನ್ ನಂಬರ ಇದೆರಿನಂಬಲ್ಲಿ.
ಸುಳ್ಳು ಹಳ್ತಿದೀರಿ ನೋಡ್ರಿ ನಿಮ್ ಅವ್ರ ಅಲ್ ಅನ್ಸತ್ ನೋಡ್ರಿ. ಹಲೋ, ಹಲೋ
ಅವ್ರೆ ನಿನ್ ಹಲೋ ಸ್ವ ಮ್ಯಾಕ್ ಎದ್ದೇಳ್ರಿ ಅದೇ ಫಸ್ಟ್ ಫ್ರೆಂಡ್. ಫಸ್ಟ್ ಫ್ರೆಂಡ್ರು ಲಾಸ್ಟ್ ಫ್ರೆಂಡ್ ಅವ್ರೆ ಎಲ್ಲ ನೂ ನ ಮೂರು ಪರ್ಸೆಂಟ್ ಅವ್ರೆ.
ಅ ಎಲ್ಲ ಸುಳ್ಳು ಅನ್ಸತ್ತರಿ ನಿಮ್ಗೆ ನಿಮ್ಗ ನಿಮ್ಮ ಕಂಡಿಶನ ಬೆಸ್ಟಪ್ರೆಂಡ ಹೌದಲ್ರಿ.
ಇಲ್ಲ ಅವ್ರ ಜೊತೆ ಯಾಕ ಇರತ್ದನಾಅವೇ ಇರ್ತಿದನಿ ಅಂತಾವು ಇಲ್ಲಂದ್ರ ಅವ್ರ ಜೊತೆ ಇರ್ತಿದ್ನಲ್ಲ ಮತ್ತೆ ಈಗೆದಕ್ಕಿಲ್ಲ ಅಂತ ಹೇಳ ಹತ್ತ ಮಣಿಕೂರ್
ಯಾರ ಜೊತೆ ಯಾರ ಯಾರ ಜೊತೆ ಯಾರ ಜೊತೆ ಬಹಳ ಇರಲ್ಲ ಅವ್ರ ನನ್ನ ಕೂಡ ಚಿಂತರು ಅವ್ರೇ ರ್ ಫ್ರಂಡ್ ಎಲ್ಲ ಅಂತಿ
ನಂಗಸ್ ಬಾಬುರಾವ್ ನಿಂಬ ಹುಡರು್ರಿ ನಿುಡರು ಕೂಡ ಇ ಗಂಡೇಶ್ವ, ಬಾಬುರಾವ್
ಹ ಇಲ್ಲ ಅಣ್ಣಾ ಅವ್ರ ಜೊತಿಗಿಇಲ್ಲ ಇ ನಾನೀಗ.
ಮತ್ತೆ ಯಾರ್ ಕೂಡ ಇದರಿ.
ಒಬ್ನೇ ಇದ್ದೀನ್ ನಮ್ಮ್ ಫ್ರೆಂಡ್ಸ್ ಯಾರಿಲ್ಲ.
ಯಾರಿಲ್ಲ ಅ ರೀ
ಹ್ಮ ಹಾ
ಖಂಡೇಶ ಬಾಬುರಾವ್ ಅವರು.
ಯಾವಂದ ನಮ್ ಯಾರ ಪರಿಚಯಿಲ್ಲ ಈಗ ಅವರು ಹ್ಮ್ ಯಾರು ಪರಿಚಯಿಲ್ಲ.
ಅದೇ ರೀತಿ ನೀವು ಗ್ರಂಥಾಲಯಕ್ಕೆ ಹೋಗಿ ಪುಸ್ತಕಗಳನ್ನ ಅವು-ಇವು ಮುಂತಾದವು. ಗಳನ್ನು ಓದ್ತಿದೀರಾ
ಇಲ್ಲ ಇವಾಗ ನಾಳೆ ನಾಡಿದ ಹೋಗಬೇಕಂತ ನಿರ್ಧಾರ ಈಗನಾಳೆಯಿಂದ ಹೋಗಬೇಕು.
ಹೋಗ್ರಿ ಇನ್ನಾ ನೀವಏನ ನಾಳೆ ಅಂದರಮನಿ ಹಾಳ್ರಿ ಇನ್ನಾಏನ್ ಒಂದ್ ವರ್ಷ ಬಿಟ್ಟ ಹೋಗಕಿರಿ ಏನ್ರೀ.
ಇಲ್ಲ ಇಲ್ಲ ಈಗ ನಾಳೆಯಿಂದ ಹೋಗ್ಲೇಬೇಕು ಕಂಪಲ್ಸರಿ ಯಾಕಂದ್ರೆ ಎಕ್ಸಾಮ್ಗೆ ಈಗಾಗಲೆಹೋಗಲೇಬೇಕು.
ಹ್ಮ್ ಚರಿ ಬಿಡ್ರಿ ಓದ್ಬೇಕ್ರಿ ನೀವ ಈಗ
ಹ್ಮ್, ಎಕ್ಸಾಮ್ಸ್ ಗ ಓದಿದರೆ ಈಗನಪಾಸ ಆಗತಿವಿ ಮುಂದ ದಿನ ಪಾಸ ಆಗಲ್ಲಾನಾವ್.
ಹ್ಮ್, ಹ್ಮ್ ಕರೆ ಬಿಡ್ರಿ ಅದಕ್ಕ
ಮ ಈಗಲ್ಲ ಓದೋಗಂತಿನಿ ಈಗ ನೀವು ಸ್ವಲ್ಪ ಹೇಳಿ ಕೊಟ್ರೆ ನಮ್ಗೆ ಅನುಕೂಲ ಆಗುತ್ತೆ ನಮ್ಗೆ.
ಹ್ಮ್ ಓದ್ರಿ ನಾವೇ ಏನ್ ಹೇಳ್ಕೊ ನಮ್ ಗೊತ್ತಿದ್ರ ವಿಷಯನ ನಾವ್ ನಿಮಗ್ ಹೇಳ್ತಿವ್ರೀ ಗೊತಿರ್ಲದ ನಾವೇನ್ ಮಾಡ್ಬೇಕು. ರೀ ಹೌದಾ
ಹೌದು
ನಿಮ್ಗೆ ನಿಮ್ ದೋಸ್ತರು ಬಹಳ ಪರಿಚಯ ಇದಾರೀ ನೀವು ಅವರು ಕೂಡ ಹೋಗಕ್ಕಿನ್ ರೀ ನೀವ ಏನೋ ತೆರಿ ಗಾಡಿ ತರ್ತಿರ ಅಂತ ಅಲ್ ರೀ
ಹೌದು ನಿಮ್ಮ ಸೋದರರೆಲ್ಲ ಪರಿಚಿದಿದ್ದಾರೆ ಎಲ್ಲ ಆತ್ಮೀಯಾಗ ಗೆಳಯರು ನೀವು ಇರೊತ್ತನ ನಾವ ಎಲ್ಲ ಚಿಂತೆ ಮಾಡಣ ಅಂತ ಹೇಳಿ.
ರೀ ನೀವು ನೀವು ಗಾಡಿ ತಂದ್ಮೇಲೆ ನಮ್ಮನ್ಯಾಕೆ ಏನು ನೋಡಲ್ರರಿ ನೀವು ಗಾಡಿ ತಂದ್ಮೇಲೆ ನಿಮ್ ದೋಸ್ತ ಹಚ್ಚನ್ಕಿರಿ ನೀವೆಲ್ಲಾ.
ಇಲ್ಲ ನನ್ನ ಗಾಡಿ ನಾನ್ ತಂದ್ಮೇಲೆ ನಿಮ್ಮ ಪಸ್ಟ್ ನಿಮ್ಗೆ ಕೇಳಿರಿ ನಾವು ಕೊಡಲ್ಲ ನಂಗಲ್ಲ ಎಲ್ಲ ನೀವೆ ಹೊಯಿರಿ. ಗಾಡಿ ನಿಮ್ದೇ ಇಂದಗೆ ಗಾಡಿ.
ಹೌದಾ
ಹ್ಮ್ ಯಾವಾಗನ ಕೇಳಿ ಗಾಡಿ ಬೇಕಾರೆ ಯಪ್ಪ ಈ ಬೇಕ್ರ ನಿತಿನ್ ಅವ್ರ ಅಂತ ಹೇಳ್ರಿ ಅತ್ ಕೊಡ್ರೆ ಕೊಡ್ತೀವಿ ನಾವು.
ಹ್ಮ್ ಆಯ್ತ್ ತಗೊರಿ.
ಹ್ಮ್ ಆಯ್ತ್ ಮ್ತಿರಿ ಏನ್ ಮಾಡ್ತಿದ್ರಿ ಸದಿಕಿ. ಆ ಹ ನೀವೇ ಏನ್ ಮಾಡ್ತಾ ಇದ್ದೀರಾ ಅಂದೀಗ. ನೀವು ಸದ್ಯಕ್ಕೆ ಏನು ಮಾಡ್ತಾ ಇದೀರ ಅಂದೆ. ಹಲೋ ಹ ರೀ ಏನು ಈಗ ಏನ್ ಮಾಡ್ತಾ ಇದೀರ ಅಂದೆ.
ನಾವ್ ಏನ್ನೀಲ್ಲ ಕುಂತಿದೀವಿ ನೋಡ್ರಿ ಆಯ್ ತಗರೀ ಆಮೇಲ್
ಹಾ ಸರಿ ಆಯ್ತ್ ಆಮ್ಮೆಲ್ ಸಿಗೋಣ